ಹ್ಮ್ ಆರಾಮದ ಯದೇ
ಹಾ ಕರಮ ನೋ ನೀನು
ಹಾ ನಾವು ಆರಾಮದೇ ನೋಳ
ಏನ್ ಮಲ್
ಇಲ್ಲ ನನ್ ಮಗಳಿಗೆ ಊಟ ಮಾಡ್ಸಕತಿದ್ದೆ
ಹ್ಮ್ ಹಾ
ಹ ಅಕ್ಕಿನ ಕೈಯಾಗ ಗಿತ್ತಲ್ಲಾ
ಹಾ ಅವ ಹುಡ್ಗರು ಫೋನ್ ನೋಡ್ತಾವಲ್ಲಾ
ಹಾ ನೋಡ್ತಾರ ನೋಡ
ಓ ನಮ್ಮೂ ಬಂದ್ದ್ರ ಇವತ್ತು ಅಂಗನವಾಡಿ ಸ್ಟಾರ್ಟ್ ಆಗ್ಯದ ಸಾಲಿ ಕಳಿಸಿ ಬಿಟ್ಟಿದ್ದೇನೆ
ಹೌದಲ್ಲ ಇಲ್ಲ ಬ ಸ್ಟಾರ್ಟ್ ಆಗಿ ಒಂದ್ ವಾರ ಆಯ್ತ್ರಿ ಒಂದ್ ವಾರ ಮೇಾಲ ಆಯ್ತು
ಆಕೆ ಇವತ್ತು ಚಲೋ ಮಾಡಲ್ಲ ಊರಗೆ
ಹ್ಮ
ಇವತ್ ಕರ್ಕೊಂಡ್ ಹೋಗ್ಯ ಅವಳ
ಹೌದಾ ಇಲ್ಲ ನಮ್ಮ ಹುಡುಗರು ಹೋಗಿ ಅಷ್ಟು ಈಕಿನ ದೊಡ್ ಮಗಳ್ಲಾ ಊಟ ಮಾಡಂದನಲ್ಲ ಫೋನ್ ಕೂಡ ಉಣ್ತಿನ ಅಲಾ ಮತ್ತೆ ಫೋನ್ ಕೊಟ್ಟಿದ್ದೆಕನ್ಗೆ ಉಣ್ಣಾಕತಿದ
ಹಾ ಹ ಈಗನ್ ಹುಡುಗರ ಹಂಗೆವ ಯವ
ಫೋನ್ ಇರ್ಲಾರ್ದ ಊಟ ಮಾಡಲಿಕ್ಕೆ
ಪೋನ್ ಇಂದ ಜೀವನ
ಹ್ಮ ಸಾಖ ಎತ್ ಒನಿನ ಸಂಬಧ ಅದಕ ಕರೆನ್ಸಿ ಹಾಕ್ದ್ರದ ಇದುದೆಲ್ಲ ನೋಡ್ತಾ ಕರೆನ್ಸಿ ಹಾಕ್ಲಿ ನ್ ನೋಡ್ತಾ ಅನಂಗಗತ್ತೆ
ಹ್ಮ ಕರಂಶ ಇರ್ಲಿಕ್ ನಮಗ್ ಸಮಾಧಾನ ಇರಲ್ಲ ಹಾ ಅವು ಇರ್ಲಿಕ್ ನಮ್ಮ ಸಮಾಧಾನ ಆಗಲ್ಲ ಕರೆನ್ಸಿ ಇರ್ಲಿಕ್
ಅಂತೇಳ ಹೇಳಿ ಯಾಕ್ಸಲ್ಕ ಜೀವತಿ ಅಂತ
ಮನೆೆ ಒಂದ ಮದ್ವಿ ಇತ್ತಲ್ ನಿಮ್ ನಿಮ್ ಮನ್ಯಾಗ ಏನಕದ
ಹ್ಮ್ ನಮ್ಮ ಅಣ್ಣನ್ ಮಾದುವ ಅದ
ಹ್ಮ್ ಹ್ಮ್ ಎಲ್ಲಾ ಚಂದ್ ಮಾಡಿದ್ರೆ ನಾ ನೋಡಿದೆೆ ಟೇಟಾಸ್ ಲ್ಲ ಅದಕ್ಕೆ ಹಾ
ಹ್ಮ ಇಬ್ರದು ಮಾಡ್ಬೇಕಕ್ಂದ್ಯಾವ ಒಬ್ಬಂದೇ ಆಯ್ತು ಹ್ಮ ಹ ಸಂತ ನಾನೇ ಇನ್ನೊಬ್ಬಾಗ ಇನ್ನೊಬ್ಬ ಅಣ್ಣ ಅಂತ ಅವನಿಗೆ ಎಣ್ಣ ಸಿಗ್ಲಿಲ್ಲ ಹಬ್ಬ ಒಂದೇ ಮಾಡಿದ
ಹಾ ಹಾ ಚೆಂದ ಆಯ್ತ ನೋಡ ಮದ ಇಬ್ರ ಹೆಣ್ಮಕ್ಳು ಇಬರು ಹೆಣ್ಮಕ್ಳ ನೀವ
ಇಲ್ಲ ನಾ ನಾಕ್ ಮಂದಿ ಗಣ್ಮಕ್ಕ ಇ ಮೂವರು ಹೆಣ್ಮಕ್ಕ
ಹ್ವ ನೀವು ಜಗ್ಗೆ ಮಂದಿದ್ದೀರಾ
ಬಾಳ್ ಮನಿದೆ ನಾವು ದೊಡ್ಡ ಫ್ಯಾಮಿಲಿ ನಮ್ದ
ಹ್ಮ ಹ
ಹ್ಮ್ ಎಲ್ಲ ಆದ್ರ ಅವ್ರ ಮಯಾಗಾದ್ರ ಅಷ್ಟೇ ದೊಡ್ಡ ಕುಟುಂಬ ಅದ ಇಲ್ಲಿ ಗಂಡನ ಮನಯಾಗಾದ್ರ ಅಷ್ಟೇ ದೊಡ್ಡ ಕುಟ ಒಂಬ ಹ್ಮ ಎರಡು ತಲೆ ದೊಡ್ಡು ನಾವು ಹಿಂಗಾಗಿ ಎಲ್ಲ ಅ್ರ ಒಂದಾಣಿಕ ಆಯಬಡತ ಹ್ಮ್ ಹ್ಮ್ ನಮ್ಮಗೆ ಹಿಂಗೊಬ್ಬ ಒಬ್ಬ್ರೇ ಒಬ್ಬೊಬ್ರೆ ಎಂದು ರುಡಿಿಯ ಇಲ್ಲ ಇಲ್ಲಿಗಾರ ಒಬ್ಬೊಬ್ರ ಒಥರಾ ಬ್ಯಾಸ್ರ ಅನ್ನಿಸಬಿಡ್ತ ನಮ್ ಮಂದಾಗ ಇದ್ದು ಇದಲ್ಲ ಹ ಜನ ಬೇಕು ನಮ್ಗ
ಮಜಾ ಬೇಕ ಕರೆ ಅಂದ್ರ ಒಬ್ಬೊಬ್ರು ಇರದ ಆಗಲ್ಲ ಬ್ಯಾಸ್
ಆಗಲ್ಲ ಆಗಲ್ಲ ಬ್ಯಾಸ್ರಷ್ಟ ಬಿಡ್ತ ಚಂದಂಗ ಟಿ ನೋಡ್ಬೇಕಲ್ಲಾ ಮೊಬೈಲ್ ನೋಡ್ಬೇಕಕ್ ಮಕ್ಕಳ ಬಕ್ಕಬೇಕು ಒಬ್ಬ್ರೇ ಇದ್ರ ಈಗ ಎಲ್ರೂ ಇದ್ರೆ ಒಬ್ರ ಅವರು ಮಾತಾಡ್ಕೊಂತ ಕೆಲ್ಸ ಮಾಡ್ಕೊಂತ ಮಲ್ಲಕ್ ಹೋಗಲ್ಲ ನಾವವು
ಅನಾಗಾನ
ಕಬ್ಬ ಹಾಕ್ಯಾರಲ್ಲಾ ಹ ಕಬಿದ ಕೆಲ್ಸ ಏನ ಇರಲ್ಲ ಅದೇ ನೀರ್ ಬಿಡೋದು ಮತ್ತೇ ಸ್ಲ್ಪ ದೊಡ್ಡದಾಗತಾನ ಗೊಬ್ಬರ ಚೆಲ್ತಾರ ಅಷ್ಟೆ
ಹಿಂಗ್ ಸಣ್ಣು ಇದ್ದ ಸರಿತೆಗ್ಯಾಕದು ಹೋಗಲ್ಲ
ಇಲ್ಲ ಅವ್ರ ಹಾಳ ಹಚ್ಚಿರ್ತಾರ ನಮ್ಮ್ ಮನ್ಯಾಗ ಆಗ್ತದ ಕೆಲಸ ನಮ್ದ ಮಕ್ಕಳ ಸಾಲಿ ಕಳಸೋದು ಅಡಗೆ ಮಾಡೋದು ಕ ಬಾಂಡ ಬಟ್ಟಿ ಕಸ ಸಿಕ್ಕಾಪಟ್ಟೆ ಆಗ್ತದ ಕೆಲ್ಸ ಅವರು ಹೋಗಲ್ಲ ನಾ ಹೋಗಲ್ಲ
ಹ್ಮ್ ಹ್ಮ್
ಬರೋಗದಾ ಅವಂಗಕ್ಕೆ ಇಬರ ಬಿಡಾದು ಹ್ಮ್ ಕಮ್ಮಿ ಆಯ್ತು ಈಗ ಒಂದ್ ಎರಡ್ ಸಲ ಇರ್ತದ ಹ ನಮ್ಮ ಮಕ್ಕ ನೋಡ್ಕೊಂಡ್ ನಮ್ಮ ಅತ್ತೆ ಇರ್ತಾರ ಆಳಿಂದ ಅವ್ರು ಹೋಗ್ತಾರ
ಹ್ಮ್
ಅವ ಹೊಲ್ದಾಗ ಏನದ ದನಕಾರರು ಎಮ್ಮಿ ಅಲ್ಲೇ ಅದಾವ್
ಹ್ಮ ಹಾ
ಒಂದಾಗಿ ಇರ್ತಾವಲ್ಲ ಅಲ್ಲಿ ಹಾಲದು ಹಾಕಿ ಹಾಲ ಹಿಟ್ಕೊಂಡು ಮೇವು ಅದು ಹಾಕಿ ಕಸ ಕಸಪ ಅದು ಬಂದ್ಬಿಡ್ತೆ ತರರು ಮತ್ತೆ ಹ್ಮ್ ನಾವು ಎದಕ್ ಹೋಗಲ್ಲ ಹೊಲಕ್ಕ ಹೋಗಲ್ಲ ಎದಕ್ ಹೋಗಲ್ಲ ನೋಡ್ ಮನ್ಯಾಗ
ಮನ್ಯ ಕುತ್ಗೊಂಡ ಬೇಾಸ್ರ ಹತಿರ್ಬೇಕಾದ್ರೆ
ಆಯ್ತದು ಹ ಮಾಡದ ಇ ಸಾಲಾ ೊಂದ್ ಮಾಡ್ಕೊಂಡ್ಂಬಡ್ತತಿವಿ ಜಲ್ದಿ ಆಗ್ತದ ಒಂದ್ ಸ್ಲ್ ಫ್ರೆಸಿಗುತ್ತತ ಮಲ್ಕೊಂತೀವಿ ಮತ್ತೆದದು ಊಟ ಮತ್ತೆ ಮುಸ್ರ ಕಸ ನೀರ್ ತುಂಬದು ಹ ಬಟ್ಟಿನೇ ಬಾಳ ಆಕ್ತ ನಮ್ ಎರಡ್ ಬಕೆಟ್ ಬಟ್ಟೆ ಆಕ್ತ ಹಾವಲ್ಲ
ಹ್ಮ್ ಹ್ಮ್
ಹ್ಮ್ ಅದ ನಕಂಬ್ರತ್ಲಿ ಒಂದ್ ಗಂಟೆ ಆಗ್ತದ
ಹ ಆತವ ಕೆಲ್ಸ ಮತ್ ಬಾ ಮಂದಿ ಇದ್ರ ಕೆಲ್ಸ ಆತವ
ಹ್ಮ್ ಹ್ಮ ಆಗ್ತದ ಹಿಂಗಾಗನ ಹೋಗಂಗಿಲ್ಲ ಮನೆಗೆ ಬಳತ್ತ ಇದಾಗಬಿಡತ್ತಲ್ಲ ಹೋಗಲ್ಲ ಎಲ್ಲಿ ಹಾ ಇಬ್ರಿ ಹಾಗ ಹ್ಮ್ ಹ ನಿಮಂದು ದೊಡ್ಡ ಕುಟುಂಬ ರ
ಹ್ಮ್ ಓತಿವಕ ನಾವು ಗಿತ್ತ ಹ ವಿ ಆ ಆಚರ್ತರ್ ನಾವು ಓವಿ ನಾವು ಮಾಡವಿ ಹಿಂಗೇಏನ್ ಕೆಲಸ ಮಾಡಾಕತ್ತಿದ್ದೇವಂದ್ರೆ ಇಲ್ಲಾವು ಹ ಇಲ್ಲಿಕ್ಕಂದ್ರೆ ಓದ್ತೀವಿ ಹಿಮತ್ ಮತ್ತ ಮನ್ನೆ ಸ್ಫೂರ್ತಿ ಮುಗಿದ್ಗಳ ಮತ್ತತ್ ಖಾಲಿ ಇದ್ದೀವಲ್ಲ ಅವಾಗೆಲ್ಲಾ ಕ ಒಳ ಗದ್ದ ಸೈತ್ತಗಾಕ ಅಣ್ಯಾಗ ಹತ್ತಿ ಬಿಡ್ಸಕ ಎಲ್ಲ ಹೋಗಿ ಆದ್ರೆ ಬ್ಯರೆದ್ರೊಳಕ ಇಲ್ಲ ನಮ್ಮ್ ಹೊಲಗ ಇದದಾವಲ್ಲ ನಮ್ಮ್ ಹೊಲ್ಗೊಕ ಹೋಗ್ಬೇಕು
ಹ್ಮ್ ನಮ್ಮಲ್ಕ್ದ್ರನು ಹೋಗಬೇಕಲ್ಲ ಬಿಸ್ ಲ ಮಾಡ್ಬೇಕಲ್ಲ ಹ್ಮ್ ಇನ್ನು ಮ ದಲ್ಕರ ಹೋದ್ರೆುಮ್ ಬೆಕ್ಕೋ ಬೇಡ ಮಾಡಿಯಾರ ಬರ್ತಾರೆ ಏ ಎಂಟಕೋಗ್ಯ ಒಂದ್ ಎಡಕ್ ಬಂದ್ ಬಿಡ್ತೀವಿ ನಮ್ಲ್ಗಾರ ಚಂತ ಹೋಗ್ಬೇಕು ಮಾಡ್ಬೇಕಲ್ಲಾ
ಹ್ಮ್
ಮದ
ಅದ್ಕ ಯ್ಯಾವಾರ ಕೆಲ್ಸ ಹುಡ್ಕದ್ ನೋಡ್ರಿ
ಹೌದೌದೌದು ಹ
ಕಾಣಲ ಇದು
ಬರಲ್ಲ ನಾ ಅದೇ ಹೇಳ್ತೀನಲ್ಲ ನಾವ್ ಇಲ್ಲಿ ಯಾವ ಆಕ್ಟಿವಿಟೀಸ್ ಇಲ್ಲ
ನೋಡಿ ಇಲ್ಲ ಸರ್ ಅಷ್ಟ್ ಹೇಳಿದ್ರು ಒಬ್ಬರು ಯಾರ ಗ್ರರುಪ್
ಫೋಟೋ ಇಲ್ಲ ಏನ ಮತ್ತೆ ರೆಸ್ಪಾನ್ಸ್ ಇಲ್ಲ ಅಂದಾಗ ಏನ್ ಬರ್ತದೆ
ಹ್ಮ ಏನು ಇಲ್ಲ ಇಲ್ಲ ಮತ್ತೆ
ಯಾರು ಎಲ್ಲಿ ಏನು ಮಾಡಾಕತ್ತಲ್ಲ ಯಾರು ಮಾಡ್ತ
ಯಾರ್ ಮಾಡ್ತಾರಕ್ಕ ಅವ್ರ ಮನೆಂದಿ ಕೆಲ್ಸ ಬಿಟ್ಟ ಬಿಟ್ಟೋಗಿ ಯಾರ್ ಮಾಡ್ತಾರ ನಿನ್ಗ ಅವ ಹ್ಮ
ಒಂದ್ ಉದ್ಯೋಗದ ಮೇಾಲ ಇದ್ರ ಹಿಂಗ ಹೋಗಿ ಏನಾರ ಮಾಡೇವು ಮೇನು ಇಲ್ಲಾ ಖಾಲಿ ಅದಿವ ಹಿಂಗ ಹೊರಗ ಹೋಗ್ತಿವಿ ಅಂದ್ರ ಯಾರ್ ಬಿಡ್ತಾರ ಹೇಳು ಹ್ಮ ಅದ್ರಾಗ ಎಲ್ರುೂ ಮತ್ತ ಮನಸ ಹೊಸ್ತರ್ ಇರ್ತಾರ ಯಾರು ಕಳ್ಸಂಗಿಲ್ಲಂಗ
ಹ ಅದ್ರಾಗ ಹುಡುಗಿಯರ ಒಬ್ರು ಒಬ್ರು ದೊಡ್ಡೋರು ಹೇಳ್ ಮಾಡ್ಸ್ಲಾರ ಇಲ್ಲಾರ ಯಾವರು ಹೆಂಗ
ಹಾ ಹೆಂಗ ಓ್ತರ ಹೇಳ ಅವರು ಹತನ ಆಗಲ್ಲ
ಇನ ಅಷ್ಟ್ರ ಮಟ್ಟಿ ಬೆಳದಿಲ್ಲ ಅವರು
ಹ್ಮ್ ಹ್ಮ್ ಆಗ್ಬೇಕು ಅಲ್ಲೇನು ಹೋಗ ಕೊಪ್ಪಳ ನು ಈಗ ಏನಿಲ್ಲಾ ಅಂದ್ರ ಆ ಹ ಹದಿನೈದು ವರ್ಷ ಆಯತಲ್ಲ ಸ್ಟಾರ್ಟ್ ಆಗಿ ಹ ಹ ಹಾಗ ಅಲ್ಲಿ ಸ್ಟಾಪ್ ಆಗಿಲ್ಲ ಸ್ಟಾಪ್ರ್ನು ಹಿಂಗ ಒಂದ್ ಆರ ಆರಡು ತಿಂಳಕ್ ಮತ್ತೆ ತಗೊಂಡ್ ಬಿಟ್ಟಾರ್ ಹಿಂಗ ಯಾವ್ದಾರ ಯಾವ್ದಾರ ವರ್ಕ್ ಹ ಮಾಡ್ತಾ ಮಾಡ್ತಾ ಬಂದಾರಲ್ಲ ಹಿಂಗಾಗಿ ಅವ್ರು ಸ್ವಲ್ಪ ಇದಾಗ್ಯದ ಜ ನೆಡ್ದಲ್ಲಿ ಹಾ ಈಗ ಸ್ಟಾರ್ಟ್ ಅದಲ್ಲಲ್ಲಾ ಈಗೆಲ್ಲ ಎಂಡಸ ಕ್ಯಾಂಪ್ ನಡ್ದ ನೋಡಿ ಈಗ
ನಡೀತಾವ ಈ ಕಡೆನುೂ ಬಂದ್ರ ಚೊಲೋ ಆಯ್ತ್ ಬಿಡು ಇನ್ನೊಂದ್ ಸ್ವಲ್ಪ ಆದ್ರ ಬರಲ್ ಈ ಕಡೆ
ಇಲ್ಲ ಇಲ್ಲ ಅಕಡೆ ಎಲ್ಲಾ ಎಲ್ ಎನ್ ಸಿ ಕ್ಯಾಂಪ್ ನಡ್ದವು ಮಾಡಾಕತ್ತಾರ ಹ ನಮ್ ಕಡೆ ಏನಿಲ್ಲ ಅದಕ್ಕೆಲ್ಲಾ ಆ ಕಡೆಲ್ಲ ಬಂದ ನಮ್ಮ ಕಡೆ ಇಲ್ಲಿ ಬರ್ಲಿಲ್ಲ.
ಅಲ್ಲಾ ನಿಮಗ ಇವ್ರ ಸರ್ ಕಾಂಟ್ಯಾಕ್ಟದಾಗ ಇದ್ರರು ಹೇಳಾರ ಏನ ಅನ್ನೆವಾ
ಯಾರು
ಇವರು ಪ್ರಕಾಶ್ ಸರ್ ಚಿಂತನ್ ಸರ್ ಏನ್ರ ಬರ್ತದ ಇಲ್ಲ ಅನ್ನೋದು ಹೇಳಾರ ನಂದೇ
ಇಲ್ಲಪ್ಪಾ ನಮ್ ಕಾಂಟ್ಯಾಕ್ಟ್ ಒಳಗ ಇಲ್ಲವ ನನಗ ಹ ಹಾಕಿಗೆ ಅಸ ತ್ತಾರೆ ಆಚ್ಚಿಲ್ಲಾ ಆಕಿ ಈಗನ ಹಚ್ಚಿಲ್ಲ ಹ್ಮ್ ಇಲ್ಲ ಇಲ್ಲ ಹಚ್ಚಿಲ್ಲ ಈಗ ಹಚ್ಚಲ್ಲ ಅವರು ಎದಕ್ಕಸ ತಸ ಅವ್ರಗೂ ನೋಡು ಅವರು ದುಡಿಯಕ್ ಬಂದಾರ ಹೌದ ಅವರು ಎಲ್ಲೆಲ್ಲ ಇದ ಹದಲ್ಲ ಹೋಗ್ಬಿಡ್ತಾರೆ ಅಲ್ಲೆಲೆ ಹೋಗಿ ಬಿಡತಾರ ಪೋಸ್ಟ್ ಗೆ
ಹಾ ಈಗ ದಾವಸಾರ ನೋಡಿಲ್ ಸ್ಟೇಟಸ್ ಇಟ್ಟಿದರಲ್ ಎದ್ರಾಗ ಜಾಯ್ನ್ ಆಗ್ಯಾರ ನೋಡ
ಹ್ಮ್ ಅವ್ ಬೇರೆ ಕಡೆ ಜಾಯನ್ ಆಗಿಟ್ಟಾರತ್ತ ಕುತ್ ಕುತ್ ಕುೂತ್ ಬ್ಯಾಸ್ರ ಐತೆ ಅವ್ರಿ ಆಫೀಸ್ ಒಳಗ ಏನ್ ಮಾಡ್ದೆ ಅವರ ಚಂಚತನ ಕಂಪ್ಯೂಟರ್ ವರ್ಕ್ ಒಳಗ್ ಹಿಂಗಾಗಿ ಹೋಗ್ಬಿಟ್ರ ಅವರು
ಈಗ ಇವು ಒಬ್ನೇ ನೋಡೋದು ತಕೊಂಡ್ ಇರೋದು ಕಸದಬಹದು ಅವ್ನು ಅಡ್ಯಾಡ
ಹ್ಮ ಜಡೇಶ ಸರ್ ಗಲ್ಲ
ಜಡೇಜ್ ಸರ್ ಹೋಗ್ಯಾರ ಅವ್ರು ಆಕಡೆ ಇದಕ್ ಹೋಗ್ಯಾರ ಅವ್ರು ಯಾವ್ದ ಯಾವ್ದು ಹುಲಿಗೆಮ್ಮ ಹೊಸಪೇಟಿ
ಈಗ ಆಫೀಸ್ ಚಾಲೂ ಅದಾನ ಒಟ್ಟ
ಆಫೀಸ್ ಚಲೋದ ನನ್ಗರ ಏನ್ ಗೊತ್ತು ನಾನ ಇದು ಅದು ಸೈರಾನ್ ಪಲ್ಲಿ ಒಂದ್ ಆರು ತಿಂಗಳ ಅದು ಕಲಕದ ಎಮ್ ಎಲ್ ರ ಟೀಚರ್ ಮಾಡಿದ್ನಾ ಅದು ಏನರ ಮೀಟಿಂಗ್ ಇಡ್ಬೇಕಾರ ಅಲ್ಲಿ ಇಡ್ತಿದ್ರ ಶಿವ್ ಸರ್ ಖಾಲಿ ಅದ ಅಂತ ಹೇಳಿ ಅದೇ ಆಫೀಸ್ನಾಗ ಇಡ್ತಿದ್ರು ಅವ ಈ ಕಡೆ ಚಿಂತಸ್ ಸರ್ ಇರೋ ರೂಮ ಜಡೆ ಸರ್ ಇರೋ ರೂಮ ಎಲ್ಲ ಕೀಲಿ ಹಾಕ್ತಿದ್ರು ಇದು ಏನದ ಕಿಚನ್ ದ ಇತ್ತಲ್ಲ ಅದೊಂದು ಅದು ರೆಸ್ಟ್ ರೂಮ್ದ ಒಂದು ಇದು ಹಾಲ್ ಅಷ್ಟೇ ಕುುಲ್ಲಾ ಇರ್ತಿತ್ತ.
ಹೌದನ
ಹನ್ನೆರಡ್ ಸರೆ ಮೀಟಿಂಗ್ ಹೋದಾಗ ಜಡೇಜ್ ಸರ್ ದಾವರ ಸರ್ ಇಬ್ರು ಇದ್ರು ಮನ್ನೆ ಸರಿ ಲಾಸ್ಟ್ ಗೆ ಹೋಗಾಗ ಯಾರು ಇಲ್ಲ ನೋಡಿ ಎಲ್ಲರ ಹೋಗಿಬಿಟ್ಟಾರ
ಹ
ಅವ್ರದ ಮುಗೀತು ಹೋದ್ರಿ ಈಗ ಆಫೀಸ್ ಒಂದೇ ಮುಚ್ಬಾರ್ದ ತಿಟ್ಟಾರನಾ ಯಾವರ ಬರ್ಲಿ ಸಡ್ ಕಡನ್ಲಿ ಅಂತ ಇಟ್ರ ಅಂತ ಅಂದರು
ಹ್ಮ ಯಾವ್ ಬರ್ತಾವ ಬಿಡವ್ ಯಾವ್ ಬರಂಗ ಕಾಣಲ್ಲ ಬಂದ್ರ ಇಲ್ಲಿಗ್ ಬರಲ್ಲ.
ಏನ್ ಮತ್ತ ಆಫೀಸ್
ಮತ್ತೆ ಹೋದ್ರ ಹೊಡಗ್ಯರ ಹಂಗ ಬೇರೆ ಯಾವ್ದ್ ಪ್ರಾಜೆಕ್ಟ್ ಬರ್ತಾವ ಈ ಕಲಿಕಾ ಬಂದದಲ್ಲಿ ಈಗ ಇಲ್ಲಿ ಆಫೀಸ್ ಮಾಡ್ಕೋಬಹದು ಅದಂತ ಮತ್ತೇನ
ಹ್ಮ್ ಹ್ಮ್ ಹ್ಮ್ ಅದು ಯಾದಗಿರಿಗೆ ಪಿಕ್ಸ್ ಅಂತ ಕಲಿಕಾಕ ಆಫೀಸ್ ಅಂದ್ರ ಅದು ಹಿಡೀ ಹತ್ಗಿರಿನಿ ಆದದದು
ಹೌದನ
ಸುರಪುರ ಉಣ್ಸಕ ಇಲ್ ಅದು ಹಿಡಿ ಯಾತ್ಗಿರ ತಾಲೂಕುಗಳು ಏಸ್ ಬರ್ತಾವು
ಹಾ ಹಾ
ತಾಲುಕಿಗದದು
ಹೌದಾ
ದಿರಳಿಯ ಡಿಸ್ಟ್ರಿಕ್ ದಾಗ ಯಾದಗಿರಿಯಾಗ ಇಟ್ಬಿಟ್ರ ಅದನ್ನ ಆಫೀಸ್ ಅವರು
ಅದೇನ ಐದ್ ವರ್ಷದ್ದೇನ ಹತ್ ವರ್ಷದ್ದ ಅದ ಪ್ರಾಜೆಕ್ಟ್ ಅಂತ ಅಂದ್ರ
ಅದು ಮೂರ್ ವರ್ಷದ ಅಕ್ಕ ಅದನು ಅಂದ್ರ ಅದು ಮತ್ತಕ್ಕ ಕಂಟಿನ್ಯೂ ಕಂಟಿನ್ಯೂ ಆತದ ಅದ ಅಂದ್ರೆ ಅದು ಪ್ರಾಜೆಕ್ಟ್ ಅವ್ರ ಅಗ್ರಿಮೆಂಟ್ ಮಾಡ್ಕೊಂಡು ಬರೋದು ಮೂರ್ ವರ್ಷ ಮೂರ್ ವರ್ಷ ಅತ್ ಮಾಡ್ಕೊಂಡ್ ಬರ್ತಾರಂತ. ಆದ್ರೆ ಅದು ಹಂಗೆ ಕಂಟಿನ್ಯೂ ಆತದ. ತಗೋತದ ಅಂತ ಮತ್ತೆ ಹೊಸದಾಗಿ ಈ ಸದ್ದ ನಾವು ಸ್ಫೂರ್ತಿ ಮುಗಿತ ಹೆಂಗ ಹೊಸದಾಗಿ ತರ್ತಿವಂತ ತರಲ್ಲ ಆ ತರ ಅವರು ಮತ್ತೆ ಹೊಸದಾಗಿ ಹೊಸದಾಗಿ ತಗೊಂಡ್ ಬರ್ತಾರಂತ ಅವರ. ಹ ಅಂದ್ರ ಅದು ರೆಮಿಡಲ್ ಟೀಚರ್ ಒಂಥರ ಹಾಸ್ಟೆಲ್ ಹೆಲ್ಪ್ ಆಗಕತ್ತ
ಹಾ ಹೆಲ್ಪ್ ಆಗ್ತದ ಹೆಲ್ಪ್ ಆಗ್ತದ.
ಹಂಗೆ ಅದ್ರಾಗ ಟಾಟಾ ಕಂಪ್ನಿ ಕೊಡ್ತದ ಅದಕ್ಕೆಲ್ಲ ಅದು ಮೊದ್ಲೆ ಸಂಸೆಚ್ಚ ಚೆನ್ನಾಗಿದದ ಕಂಪನಿ ಅದು ಹಾ ಅದು ಚೆನ್ನಾಗಿ ನಡಿಯಾಕತ್ತೆದೀ ಅಲಾ
ಹ್ಮ್ ಇದು ಎಲ್ಲಿ ಸ್ಫೂರ್ತಿ ಅಜೀಂ ಪ್ರೇಮ್ಜಿ ತಗೊಂಡಿದ್ರ ಮುಗಿತ ಇದ್ದಿಲ್ಲವ ಇರ್ತತಿತ್ತ ಇದೇನ್.
ಹ್ಮ್.
ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವ್ರು ಮಾಡಕತ್ತಿದ್ರ ಇನ್ನ ಇರ್ತಿದ್ರಿ ಇವ್ರು.
ಇದೇನೋ ಹಿಂಗಾಯ್ತು ಏನ್ತ ಆತ.
ಇದು ಆಶ್ರಯ ಅಸ್ತ್ರ ಕೇಳಿಸಿ ಬಿಟ್ಟಿತ್ತ ಅವ್ವನು ಮತ್ತ ಅದ ಅಸ್ತ್ರ ಟ್ರೈ ಇದ ಅಮೌಂಟ್ ಕೊಡ್ಲಿಲ್ಲ ಇವರ ಆಗಲಿಲ್ಲ.
ಹ್ಮ ಮತ್ ಫಂಡ್ ಬೇಕಲ್ವಾ?
ಹಾ ಬೇಕು.
ಒಂದ್ ತಾಲೂಕಿಗೆ ಒಂದ್ ಕೋಟಿ ಬೇಕಂತ.
ಹ್ಮ ಮತ್ತೆ ಹಂಗೆ ಆಗ್ತದ. ಹ್ಮ್ ಎಲ್ಲಿ ಕೊಡ್ತಾರ ಅದು ಎಲ್ಲಿ ನೋಡ್ದಿಲ್ಲ. ಅಂದ್ರ ಹೆಚ್ ಕೆ ಹೈದರಾಬಾದ್ ಕರ್ನಾಟಕ ಅಷ್ಟ ಇದು ಮಾಡಿದ್ರಲ್ಲ.
ಹಾ.
ಅ ಇದು ಎಲ್ಲಿ ಒಂದ್ ಐದಾರ ಜಿಲ್ಲೆ ಗೌರ್ಮೆಂಟ್ ನಡ್ಸಕತಿತ್ತು.
ಹಾ ಅಕ್ಕ ಇಡ್ಲಾ ಅಕ್ಕ.
ಹಾ ಸರಿ.
ಹ್ಮ.
ಹಾ ಹಚ್ಚ ಅಕ್ಕಾ.